ಹಲೋ
ಹಲೋ
ಹಾ ಆರಾಮ್ರೀ
ಹಾ ಆರಾಮದೇ ನೋಡವಿ ನೀವ
ನಾವುರು ನಮ್ಮಂದೇ ನೋಡ್ರಿ
ಕುತತ ಚಾತ್
ನಮ್ದು ಚಾತ್ ನೋಡ್ರಿ ಈಗ
ಹ್ಮ ನಿ ಮನಯಾಗೆಲ್ಲಾರೂ ಆರಾಮದಾರವ ನಾವು ಚಾ ಕುಡ್ದವಿ ನೋಡವಿ ಈಗ
ಹೌದಾ ಮಾತ್ತೆ ಅಡುಗಿದ
ಅಡುಗಿ ಮಾಡಬೇಕ್ ವೈನು
ಹೌದನ್ರಿ
ಹ್ಮ್ ಏನ್ ಅಕ್ಕಾನ್ ಮದ್ ಇ ಡಿಸೆಂಬರ್ ತಿಂಗಳದ್ದ ಏನ ಜೋಳಿಯ ಅದು ಏನಾರ ಇದನ್ ಮಾಡಿದ್ರ ಹೆಂಗ್ ಮಾಡಿದ್ರೆ
ಅ್ರ ಈ ಹುಬ್ಬಳಿಗೆ ಹೋಗ್ಬಕನ್ನತ್ತರೀ ನಮ್ಮ ಮನ್ಯಾರು
ಹ್ಮ
ಹಲೋ
ಹಾ ಹೇಳವಿ
ಹುಬ್ಳಿಗೆ ಹೋಗಂತ ಅನಾತಾರೀ ನಮ್ಮ ಮನ್ಯಾಗ
ಹ್ಮ
ಅದ್ರ ಸಂಬಂದ ನಾವಮ್ಮಿಯಾರ ನಿಮಗ್ ಕಾಲ್ ಮಾಡಂದ್ರಿ
ಹ್ಮ
ಯ ಯ ಇದಕ್ಕ ಅಂಗಡಿಗದು ಹೋಗ್ಬೇಕ ಏನಂತ ಹೇಳಿ
ಹ್ಮ ಗಂಗಾವತ್ಯಾಗ ಅಲ್ಲಿ ಹಾಕ್ಸಿದ್ವೀ ವಿ ನಾವು
ಹಾ ರೀ
ಮತ್ತ ಗಂಗಾವತ್ಯಾಗ ಒಂದಿಷ್ಟ ಪ್ರೀತಿ ಸಿಲ್ಕನ್ಯಾಗ ಒಂದಿಷ್ಟ ಮತ್ತ ಎನ್ ಆರ್ ಸಿ ಸಾರಿ ಸೆಂಟರ್
ಹ್ನ್ ರೀ
ಸೇಲ್ ನ ಸಿಕ್ಕತ ಹೇ
ಹ್ನ್ ರೀ ಹ್ನ್ ರೀ
ಹ ಈಗ ಏನ ಆಯರದ ಕೊಡುವುದು ಇರ್ತಾವಲ್ಲ
ಹೌನ ರಿ
ಅಲ್ಲಿ ಇದು ತಾವ ಏನದು ಎಡ್ನೂರ ಮೂವತ್ತು ಎಡ್ನೂರು
ಹ ಅಂದ್ರ ಸವಸ್ ತನ
ಹ್ಮ ಕೊಡಾಕದ ಮ ಸಸ್ತ ಆಕವವಿ
ಹೂಂ ರಿ
ಮತ್ತ ಅವನ ಅಂತ ಹೂ ಅಲ್ಲಿ ತಗೊಂಡಿದ್ವೆ ಬಳೆ ಮತ್ತೆ ಅವ್ರಿಗೆ ಅವ್ರಿಗೆ ಇವ್ರಿಗೆ ಕೊಡಾಕ ದ ಸ ಜಂಪರ್ಪಿಸಿಸ ಹೊಲಸೇಲ್ ನಕ್ ಸೀತ
ಹೌದಂತೆ
ಹ್ಮ್ ಮತ್ತ ಒಲ್ ಯೂಟ್ಯೂಬ್ ಪ್ಪಿಗೆ ಶಲ್ಲೆಗಳು ಅವು ಬೇಕಕ್ಕಾವಲ್ಲವಿ
ಹಾ ಹೌದ್ರಿ ಅವೆಲ್ಲಾ ಬೇಕಲ್ರರಿ ಮಂದ್ಕೊಡಕ್
ಹ್ಮ್ ಅವನು ತಗೊಂಡ್ವಿ ಅಲ್ಲಿ ಅಂದ್ರೀಗ ಗಂಗಾವತಿ ಎದ್ರೊಳ ಅದು ಬಾಳ ರೇಟ್ ಆಕತ್ ನಮ್ಗೆ ಇಲ್ಲೇ ಎನ್ನ ಸಾರಿ ಸೆಂಟರ್ ಐತಲ್ಲ ಅಲ್ಲ ಸ್ವಲ್ಪ ಕಡಿ ಮ ಕತ ರೇಟ
ಹೌದೇನ್ರಿ
ನಾವು ಜಾಸ್ತಿ ಅಲ್ಲೇ ತಗೊಂಡೀವಿ
ಎಷ್ಟ್ ಖರ್ಚ್ ಬಂತ್ರಿ ಅತ್ ಎಲ್ಲಾ ತಗೊಂಡ್ರಿ
ನಾವವು ತಗೋೊಂಡಂಗ ಬೇವು ನಾವ್ ಎಷ್ಟ್ ಸಾರಿ ತಗೋತೇವಲ್ಲ ಹಾ ಸಾರ ಮ ಆಗ್ಲೆಕ್ಕ ಆಮೇಲೆ ಟವಲ್ ಟ ಹೆಂಗ್ ತಗೋತೀವಿ ಅದ್ರ ಮೇ ಆಗ್ಲೆಕ್ಕ ಜಂಪರ್ ಪೀಸ್ ಹೆಂಗ ತಗೋತವಲ್ಲದ ಮೇಗ್ಲೆಕ್ಕ
ಹಾ
ನ ಮತ್ತ ವರ್ಷ ತಗೊಂಡ್ವಿ ಒಳೆ ನಮ್ ಹುಡ್ಗಿಗೆ ಲಾಚ ಅಂತಾರಲ್ಲವಾ ಹೊಸ ತ್ತಾಯಿ ಬಂದವಲ್ ಹಾಕು ಹ್ಮ ಅವಂ ತಗೊಂಡ್ವಿ ಮತ್ತ ಎರಡು ಗಂಡು ಹುಡುಗರ್ಗ ಹ ಸಪಾರಿನೇಏನ ಅಂತಾರಲ ಅವಕ್
ಹ್ಮ್ ಹ್ಮ್ ರೀ ಸಪಾರಿ
ಊಟೋದರ್ತಲ್ಲ ಅವ ಎರಡ್ ಜೋಡಿ ತಗೊಂಡವಿ ಒಂದ್ ಎರಡ್ ಲಕ್ಷ ಮಟ ಇದು ಅದು ನೋಡ ಅವ್ವಿ ನಮ್ಮವ
ಜಾವಳಿದ ಅಂದ್ರ ಬಾಳ ಜನಕ್ ತಗೊಂಡಿರ್ಬಿಡ್ರಿ ನೀವ ಹಂಗಧರ
ಇಲ್ಲೇ ಮದವೇ ನಮ್ಮಮನೆಗ ಮತ್ತ ಎಲ್ಲಾರಗ ಕೊಡ ಬಕ್ಕಾಲ ಅವ್ವಿ ಆಯರ
ಹೌದ್ರಿ
ಕ್ ಪ್ಯಾಂಟ್ ಶರ್ಟ್ಗಳುಗಳು ಅಂಗಡಿಗೂ ನು ಅವನು ಚುಲೋವ ತಗೊಂಡಿವಿ ಧಾರವಾಡಕ್ ಬಂದ್ ಮತ್ ಧಾರವಾಡ ತಗೊಂಡಿವಿ ಹಾಳೆ ಮತ್ತ ಹ ಮ ಇದ್ ಸಟ್ ಅಂತರ್ಲಿವ ಏನ ಕೊಳ್ಳಗ ಅಕ್ಕೋನವ ಕೋರ್ಸ್
ಹಾ ಜ್ಯುವಲರಿ ಸಟ್ರಿ ಅವು
ಹಾ ಅವನ್ನ ನಿಮ ಅಕ್ಕ ನ ತೊಗೊಂಡಿದ್ರ ಅಂತ ತನ್ನ
ಹೌದ್ರೀ ಹುಬ್ಬಳ್ಯಾಗ ಹುಬ್ಬಳಿ ಶಿಮ ಟೀ ಕಲ್ ರೆಸಾ ದುರ್ಗದ ಬೈಲ ಕಳಿದೋಸ ಅಲ್ಲಿ ಲವ್ಲಿ ಫ್ಯಾನ್ಸಿ ಅಂತ ಹೇಳಿ ಒಂದ್ ಅಂಗಡಿ ಐತ್ರಿ ಹೋಲ್ಸೇಲ್ ಇದ್ರಿ ಅದ ಅಲ್ಲಿ ಬಳಿ ಇ ಸರಿ ಸರಾ ಕಿವ್ಯಾನವು ಆಮೇಲೆ ಅವ ಜೂವೆಲರ್ ಸಟ್ಟ ಇರ್ತಾವಲ್ರರಿ ಅವಾಗ ಮೇಕೇಕಪ್ ದ ಐಟಮ್ಸ್ ಅಂದ್ರ ಲಿಪ್ಸ್ಟಿಕ್ ಕಾಜಲ್ ಐಲೆನರ್ ಅವು ಮಕ್ಕಕ್ ಕಚ್ಕೋಕ್ರೀಮು ಆಮೇಲ್ ಚೌರಿ ಸಿಕ್ತಾವ್ರಿ ಬೇಹತರ್ ಬನಿ ಸಿಕ್ತ ಮತ್ತು
ಹ್ಮ್
ಜರ್ಸಿ ಅಂದ್ರಾಗ್ಲ ಡಿಸೈನ್ ಅದು ಚಡಿಗದು ಹೋಗಕ್ತಾರಲ್ರಿ ಹೂವಿಂದದು ಟೈಪ್ ಬರ್ತ ಹೌದರಿವು ಹವು ಎಲ್ಲಾ ಸಿಕ್ತಾ ನೋಡ್ರಿ ಕ್ ಜಡ್ ಇದಿಲ್ಲ ನಂಗ್ದಿದಿರಿ
ಇಲ್ಲ ಸಲ್ತ ಉಡಂಗ ಬರ ಅಂಗಡಿ ಗೊತ್ತರ್ಲಿಲ್ಲ ನೋಡುವ ನಮಗ
ಅಲ್ಲೇ ತುರ್ಗುದ ಬಂದ ದನ್ನ ಒಂದ್ ಸ್ವಲ್ಪ ಮುಂದ್ ಹೋಗಬೇರಿ ಈಂಗ ರೈಟ್ ಫ್ಟ್ ಸೈಡ್ ಹೋಗಿ ಲೆಫ್ಟ್ ಸೈಡ್ ತಿರ್ಗಿದ್ರೆ ಅಲ್ಲೇ ಐತ್ರಿ ಅದ ದೂರ ಇಲ್ಲರಿ ಅದ ಏನ್ ಅಂಗಡಿ
ಲವ್ಲಿ ಅಂತ ಹೇಳಿ ಏನ ಅಂಗಡಿ ಹೆಸರು ಇತ್ತೇನ ಅದ ವ್ಯಾಧನ
ಲವ್ಲಿ ಲವ್ಲಿ ಫ್ಯಾನ್ಸಿ ಅಂತ ಹೇಳಿ ಇತ್ತಲ್ರಿ ಅದ
ಹಾ ಹಾ ನಮ್ಮ ಅಂಗಡಿ ಹೆಸರ ಅಂತ ಓದಿದೇವಿ ಆ ಒಳಗ್ ಹೋಗಲಿಲ್ಲ ನೋಡ್ ನಾವ್
ಹೌದೆ ನ್ರಿ ಅಲ್ಲೇ ಹೋಗಿದ್ರ ಚಲೋ ಇತ್ತ ರಾ ಅಂತ ಎಲ್ಲಾ ಸಿಗ್ತಿಡುವರೀ ಏ ಟು ಜೆಡ್
ನಮ್ಮ್ ಹುಡುಗಿ ಹೊರಗ ತಗೊಂಡ್ಲ ಬಾಳ ರೇಟ್ ಬಿತ್ ನಮಗದು
ಹೌದೆನ್ರಿ
ಹ
ನಡಪಟ್ಟಿ ಅದು ಎಲ್ಲ ಚಂದ ಚಂದ ಸಿಗ್ತಾವ ರಿ
ಅದನ್ ದಾಟಿ ಅಲ್ಲೇ ಇದು ಮಸೂಟದ್ ಜೋಡಣಿ ಅದು ತಗೋದಿತ್ತಲವೀ ಅದು ನಂಗ ಪಡುುವದು ಕೊತನಾತಗ ಮಸೂತ ಜ್ವಾಡಿನಿ ಕಡೆ ಹೋದ್ ನೋ ನಾನ
ಅಲ್ಲಿ ಮಸರು ಇರ್ತದ್ದು ಜರ್ನಿನ ಮಸ್ತ್ ಸಿಕ್ತಾವ ನೋಡ್ರಿ ಆಂಟಿ ಅಲ್ಲಿ ಹುಬ್ಬ್ಯಾಗ್
ಹಾ ಒಟ್ಟು ತಗೊಂತವಾ ನಮ್ಮ ಹುಡಗಿ ಪೌಚಕ್ಕಡಿ ಆಮೇಲೆ ಅವ ಇವ ಪಡದೆ ಹಾ ಕೃಷ್ಣನ್ ಕೊಳಲು ಚರಗಿ ಹಿಂತವ ಎಲ್ಲಾ ಒ ತಗೊಂಡ ಅವಿ ಅಲ್ಲಿ ಹತ್ತ ಮ್ಯಾಮು, ಚೂಟ ಉದ್ದ ಇಲ್ಲ
ಹೂ ಹು
ಒಟ್ಟ ಒಂದ್ ಲಗ್ನ ಮಾಡಕ್ ಒಂದ್ ಐದಾರು ಲಕ ಲಕ್ಷ ರುಪೈನ ಬೇಕ
ಬೇಕ ಬಿಡ್ರಿಪಾ ಆಂಟಿ ನಾವು ನೋಡ್ರಿ ಹಂಗ ಗ ಅದನ್ ತಗೋ ಇದನ್ ತಗೋ ಜವಳಿ ಹಾಕಸದು ಸ್ಟಾರ್ಟ್ ಮಾಡೇರಿ ಇನ್ವಿಟೇಶನ್ ಕಾರ್ಡ್ ಹದು ಎಲ್ಲಾ ಈಗ ಒಂದ್ ಮೂರ್ ನಾಲ್ಕ ಲಕ್ಷ ರೂಪಾಯಿ ಹೋಗ್ಯವ್ರಿ,
ಹು
ಮತ್ತ ಎಲ್ಲಾ ಐಟಮ್ಸ್ ಎ ಎಟು ಝೆಡ್ ತೊಗೋನಾತೇವ್ರೀ ಈಗ ನಾವು ನಮ್ಮ ಅಣ್ಣನ ಮದವಿ ಐತ್ರಿ ಮತ್ತ
ಹ ಎರಡುಕೊ ಅಕ್ಕವ ಬಿಡು ಅವಿ ಹಂಗದ್ರಾ ನಡಿತ
ಹುನ್ರಿ ಮದವಿದ ಖರ್ಚ ಬಾಳ ಬಿಡ್ರಿಪಾ
ಹೌದ್ರೀ ಹಂಗ ಅಕೇತ್ ಈದ ಬಾಳ
ಯಾವ್ ಊರ್ ಕೊಟ್ರ ಅವಿ,
ಇದು ರಿ ನಮ್ಮ ಅನ್ನರದಲ್ಲರಿ ಅವ್ರ ಸವದತ್ತಿ ಊರಿನ ಹುಡ್ಗಿರಿ.
ಸೌದತ್ತಿಗ್ ತೊಗೊಂಡ್ರ್ ಏನ್?
ಅವರು ಬಿಕಾಂ ಓದ್ಯಾರಿ.
ಹ-
ಇದ್ರೋಗ ಕೆಲಸಾ ಮಾಡ್ತಾರ ಅವರು ಪ್ರೈವೇಟ್ ಕಂಪನ್ಯಾಗ.
ಹ- ನಿಮ್ಮ ಅಣ್ಣ ಬ್ಯಾಂಕ್ನಾಗದಾನಲ್ಲ?
ನಾಗ್ ಅದಾರ್ ರೀ ಅವ್ರು.
ಹೂ
ಮುಂದ ಮದಿವ್ಯಾಗಿನಂದಾನೂ ಕೆಲಸಾ ಮಾಡ್ತೇನ ಅಂದ್ ರಿ, ಇಲ್ಲಿ ಎಲ್ಲಾರೂ ಹುಡುಕ್ತಾರಂತ, ಹ ಆತ ತೊಗೋ- ರಿ ನೀವ ನಿಮಗ್ ಇಷ್ಟ ಇದ್ರ ಮಾಡ್ರಿ ಅಂತ ಅಂದೇವಿರಿ ನಾವೇನ
ಹು ಈಗೆಲ್ಲಾರೂ ಕೆಲಸಾ ಮಾಡದ ಅಷ್ಟ ಕಲ್ತಿರ್ತಾರ ಅವಿ - ಕೆಲಸಕ್ಕ ಹೊಕ್ಕೇನ್ ಅಂದ್ರ ಮತ್ ಅವರ ಮನಸ ಐತಿ. ಬೇಕಂದ್ರೆ ಕಲ್ಸೊದ್ವಾ.
ಅದ್ರರಿ ಹೋಗ್ ಬಿಡ್ರಿ ಯಾಕಂದ್ರ ಹೊರ್ಗಿನ್ ಒಂದ್ ಸ್ವಲ್ಪ್ ನಾಲೆಜ್ ಅದು ಬೆಳತೆತ್ರಿ. ಮತ್ತೆ ಕಂಪ್ಯೂಟರ್ ದ ಇದು ಎಲ್ಲ ಇಂಪ್ರೂವ್ ಅಕ್ಕೆತ್ರಿ. ಅವ್ ಡೈಲಿ ಕಲ್ ಕೊಂತ ಕಲ್ಕೊಂತಿದ್ರ್ ಅವೆಲ್ಲಾ ತೆಲ್ಯಾಗ್ ಇದು ಇರ್ತಾವ್ರೀ ಅವು ಮತ್ತಷ್ಟು ಎಲ್ಲ ಕಲ ತುಂಬ ಮನ್ಯಾಗ ಕುಂದರುದ ಅಂದ್ರೆ ಇದು ಅನ್ಸಲ್
ಹ್ಮ್ ಏನ್ ಮಾಡ್ಬ ಬಿಡವ ನಮ್ಮ್ ಹುಡುಗಿಗೂ ಜಗ್ಗ ಕಲ್ಸಿದ್ವಿ ಎಮ್ಮೆ ಬಿಎಡ್ ಮಠ ಪಟ ಕಲಿಸಿದ್ವಿ ಏ ನೌಕರಿ ಕ ಕರಿವಲ್ರು ಏನಿಲ್ಲ ಅಷ್ಟ್ ಕಳಿಸಿಿ ಏನು ಉಪಯೋಗಿಲ್ದಂಗ ಆಗೇತ್ ನೋಡ್ ನಮ್ದಬಿ. ಅವೇನ ಸಿಇಟಿ ನೀಟ್ ಅಂತಾರಲ್ಲ
ಟಿ ಇ
ಅವನು ಬರ್ದ್ ಬರ್ದ ಬಂದಾಳ ಮತ್ತ ಬರೆೇ ಯ ಎರಡ ಮಾರ್ಕಸ ನ್ಯಾಗ ಹೋಕಾವ ನೋಡ ಏನು ಮಾಡದು
ಹೌದ
ಹ್ಮ್ ಹ
ಬ ಮದ್ವೆಗ ಬರೋರೇಂತೀರಿಂತೆ ಆಂಟಿ
ಈ ಬರ್ತೇವ ಕರೀದಿವ ಮತ್ತ ನಮ್ಮನ್ ಬಿಟ್ಟು ಮಾಡ್ಬೇಡ
ಹೂನ್ ರೀ ಇಲ್ಲೇ ಕಲ್ಯಾಣ್ ಮಂಟಪ ಇದಾಗ ಇಟ್ಕೊಂಡೇವ್ರಿ
ಹಾ
ಡೆಕೋರೇಷನ್ ಅದು ಎಲ್ಲಾ ಅವ್ರಗ ಹೇಳೇವ್ರಿ ಅವ್ರ ಪೆಂಡಾಲ್ ಅವ್ರಗೆ ಹೇಳಿವ್ರರಿ
ಹ್ಮ
ಒಂದ ಸಾವಿರ ಜನ ತಿ ಹೇಳ್ರಿ ನಾವು ಟೋಟಲ್ ಚೇರ ರೋ ಪೆಂಡಲ ವ್ಯವಸ್ಥೆ ಮತ್ತದ ಡೆಕೋರೇಷನ್ ಚನ್ನದ್ದು ಅಡಗಿದು ಎಲ್ಲ ಮತ್ತ ಅವ ಮದ್ವೆ ಸಮಾರಂಭ ಅಂದ್ರೆ ಎ ಟು ಝೆಡ್ ಎಲ್ಲಹೇಳಬೇಕಲರೀ
ಹೌದು ಬೇಕ ಬಿಡು ಮತ್ತ ಏನ್ ಕಸಿರ ನ ಬ್ಯೂಟಿ ಪಾರ್ಲರ್ ನ ಮೇಕಪ್ ಮಡಕ
ಬ್ಯೂಟಿ ಪಾರ್ಲರ್ದವ್ರನಂದ್ರ ನಮ್ಮ ಅಣ್ಣಾರ್ ಏನಂದ್ರಿ ಅವರು ಹುಡುಗ ಏ ಅವರು ನಮ ಕಡೆ ಏನಷ್ಟ ರೊಕ್ಕಿಲ್ಲಾ ನಾವೇನ್ ಕರ್ಸೋಂಗಿಲ್ಲಾ ಅಂದ್ರಪ ಅವ್ರ ಕರ್ಕೊ ಬರೊಂಗಿಲ್ಲ ಅಂದ್ರಿ.
ಹ್ಮ್
ಣ್ಣರ ಹ್ಮ ನಮ್ಮ ಅಣ್ಣಾರ್ ಫ್ರೆಂಡ್ ಒಬ್ರದಾರಂತರಿ ಬ್ಯೂಟಿ ಪಾರ್ಲರ್ದವ್ರ.
ಹ್ಮ್
ನಿಮ್ ಮದ್ವಿಗೆ ನಾನ ಗಿಫ್ಟ್ ಕೊಟ್ಟಂಗಕೇತಿ ನಾನಾಗ ಪ್ರೀ ಮಾಡ್ತನ್ ತಗರಿ ಅವ್ರ ನಿಮ್ಮ ವೈಫಿಗೆ ಅಂದ್ರ
ಚಲೋ ಆತ್ ಬಿಡವಾ.
ಹ್ಮ್ ಅದಕ್ಕ. ಇರ್ಲಿ ತಗೊರಂತೆಳಿ ಬರಶೇರಿ ಅವ್ರನು ಹ್ಮ ಅದೇ ರೀ ನಮ್ಮ ಅಣ್ಣರ ಪ್ರೇಂಡ ರೀ ಅವರು ಬಂದ್ ಮಾಡ್ತಾರಂತ ಹ್ಮ್
ಚಲೋ ಆತಬಿಡವ ಅವಿದ್ದ
ಹ್ಮ್ ರೀ ಹಾಡ ಹಾಡೊರನ್ ಕರ್ಶ್ಯಾರಿ ನಮ್ಮ ಕರಸ್ತಿನಿ ಅಂದರ ನಮಣ್ಣ
ಹ್ಮ್ ಎಲ್ಲಾ ಜೋರ ಇತ್ ಬಿಡಾಂಗಾರ.
ಜೋರ ಐತ್ರಿ
ತನ ಎಲ್ಲ ಜೋರ್ ಮಾಡ
ಹ್ಮ ರಿ ನಮ್ ಮನ್ಯಾಗ ಈಗ ತನದ್ರಾಗ ಅಂದ್ರ ಯಾವ ಕರೇ ಆಗಿನ್ ರೀ ಅದ್ಕಾಗೀ ಇವರ್ದೆ ಮದ್ವಿ ಅಲ್ರಿ
ಹ್ಮ್
ನಾನು ಇನ್ನು ಕಲ್ಯಾತಿನಲ್ಲ. ಹಂಗಾಗಿ.
ನಿಂದ ಆಗುಮಟ ಎಲ್ಲಾ ಅವರದ ಈಗ ಖರ್ಚ ಬಿಡ ಮ್ರರಿ
ಹ್ಮ ಹ್ಮ ರೀ ಮ ಕೆಲಸಕ್ಕ ಹೂಕ್ಕರ್ ಅಲ್ರಿ ಒಂದ್ ಸ್ವಲ್ಪ ರೊಕ್ಕ ಇದು ಮಾಡ್ಕೊಂಡಾರ
ಹ್ಮ್
ಹ್ಮ್ ಹ್ಮ
ಇಬ್ರಲ್ಲ ಅವಿ ನೀವು
ಹಾ ಇಬ್ರರಿ ನಮ್ಮ್ಣಾರು ನಾನ ಇಬ್ರರಿ ಹ್ಮ್ ಸ ಒ್ರಗ ನ್ ಸಿಕ್ತ ಗ್ರ್ಯಾಂಡ್ ಮಾಡಿದ್ರಾತಾಂತ ಹೇಳಿ
ಹ್ಮ್
ಅವ ಮದ್ವಿಗೆ ಇನ್ನೊಂದ ಮುಂದಿನ ತಿಂಗ್ಳ್ ಐತ್ರಿ ಅದ ಮದ್ವಿ.
ಹ್ಮ್
ಮತ್ತ ಅವ ಎಂಟ ದಿವ್ಸ ಇದ್ದಂಗ ಖರ್ಚಿಕಾಯಿ ಒಂದ್ ಸ್ವಲ್ಪ ಚಕಲಿ ಅದು ಮಾಡಾಕದು ಬರ್ರಿ ಮತ್ತ.
ಹ್ಮ್ ಬಟ್ಟೇ ತಗೋವಿ ಕರೀರಿವಾಗ
ಮಾಡ್ಕೊಟ್ಟ ಹೋಗ್ರಿ ಮಟ್ಟಿ
ಬರ್ತೆೇ ಬರ್ತೇವಿ ಮತ್ತವಾಗ ಸುಳಿ ಹೋಳಗೆ ಮಾಡ್ಬೇಕರ್ ಚಿಕಾಯ ಮಾಡ
ಹ ಹೌದ್ರಿ ಎಲ್ಲಾ ಮಾಡ್ಬೇಕಿ ಇದಾ ಹನ್
ಎಲ್ಲಾ ಅವಲಕ್ಕಿ ಸುಮ್ಮಾರಿ ಅಂತವೆೆಲ್ಲಾ ಹಚ್ಕೊಂಡಿಟ್ ಹೋಬೇಕಕ್ ಮತ್ ಬರೋರು ಹೋಗೋರು ಕೆಲ್ಸ ಮಾಡೋರಿಗೆ ಅದು ಮತ್ತೆ ಎಲ್ಲ ಬೇಕ ಅಲ್ಲವೇ ಹೊರಗಂದು ತಂದು ಕೊಟ್ಟಿದ್ದು ಗೀಡ ಆಗೋದಿಲ್ಲ ಆ ಎಲ್ಲ ಮಾಡ ತಗವೆ ಎಲ್ಲಾರರು ಸೇರ್ಕಾ ಬರ್ತೆೇವೆ ನಾವು ಒಂದಿಬ್ರು ಇವೇ
ಹ್ಮ್
ನಳೆ ನಮ್ಮ ಗುಡಗ ಐತೆ
ಹ್ಮ್ ಬಂದ್ ಮಾಡ್ಕೊಟ್ರಿ ಚಲೋಕೇತ್ ನೋಡ್ರಿ ಹ್ಮ್
ನಿಮ್ಮ ನನ್ನ ಮನೆಯಲ್ಲಿ ಬೇಟೆ ಆಗಿದ್ನ ನಿ ಗಂಟೀ ಎದಿಸ್ ಡಿಸೆಂಬರ್ ಹದಿಮೂರಕ್ಕೆ ಮದ್ವೇ ಫಿಕ್ಸ್ ಆಗೈತಿ ಹ್ಮ ಬರ್ ಆಂಟ ಕಲ್ಯಾಣ ಮಾಡದ ಆಗೈತದ ಅಮ್ಮ ದಲ್ಲತದು
ಹ್ಮ
ಹ್ಮ್
ಈಗ ಇನ್ವಿಟೇಶನ್ ಹಾ ಆರಾಮದ ಹ
ಹ್ಮ್ ಏನ ಕೈಯ ಅದುಗ ನಾನು ಆತತ
ಅದ ದವಾಕ ನೀ ತೋರಿಸಸ್ಕ ಬಂದರಿ ಹ ಕಮನ್ ಸಲ್ ಕಡೆಮೆಗ್ ಅಚ್ಚು
ಹ್ಮ ಏನಗೇತ ಅಂತ ಹೇಳಾರೀ
ಅದೇಏನ್ ಆಗಿಲ್ಲ ಅಂತಾರೀಪಾ ಅವ್ರ ಏನನ್ ನರಬೇಕಯ್ಯ ಅಂತಾರ
ಹ್ಮ್
ಮತ್ತ ಇದು ಗುಳಿಗೆಂದ ಪರದ ಕೊಟಾರಿ
ಹ್ಮ್ ಸ್ಕ್ಯಾನ್ ಅದು ಏನಾದರು ಮಾಡ್ಸರ ನಾವೀ
ಸ್ಕ್ಯಾನ್ ಅದು ಏನ್ ಬ್ಯಾಡ ಅಂದಾರಪ್ಪ ಅವ
ಒ್ಸತೆ ಮಾಡಸ್ಬೇಕಿಲ್ವಾ ಸ್ಕ್ಯಾನ್ ಮಾಡಸ್ ಸರ ನರ ಅ ತೊಡಕಿರ್ತಾ ನಾರ್ದು ಏನಾರು ತೊಂದ್ರರ್ತತನಿ
ಅದರಿ ಒಂದ ಹ್ನ್ ರೀ
ಹಕ್ಕ ಒಂದ್ಸತ್ಯ ಈಗ ನೋಡ್ರಿ ಯಾರು ಎಷ್ಟು ಗುಡುಗಿ ಕೊಟ್ರ ಅಷ್ಟು ನೋಡಲ್ಲ ಕಡಿಮೆ ಆದ್ರ ಹಂಗತ ಕಡಿಮೆಂಗ ಸ್ಕ್ಯಾನ್ ಪ್ಯಾನ್ ಅದು ಮಾಡಿಷ್ಟ
ಅಂದ್ರೀ ಒಂದ್ ಎರಡ್ ದಿವಸದ್ದು ಗುಳಗಿ ಕೊಟಾರೀ ನೋಡುಂತೆ ಹ ರೈತರ ತುಂಬಾ ಸಾಕಷ್ಟ
ಹ್ಮ ಮೊರಂ ಹಬ್ಬ ಅದು ಬಂತ ತಲ್ವಾ ಮಾತೇ ನ ನಿನ್ನಗ ನಿನಗೆ ಸಟ್ಟಿ
ಹ್ಮ
ಅ ಒಂದ್ ಅದರದ ಒಂದು ಗದಲರಿ ನಮ್ಮೂರಾಗ ಮಸ್ತ್ ಗ್ರ್ಯಾಂಡ್ ಮಾಡ್ತಾರೀ ಅದನ್ ಮರ
ಹ್ಮ್ ಉದ್ ದೇವ್ರ ಬಾಳದಾವ್ ನಂಗರ ನಿಮ್ಮೊರಗ
ಹೋರಿ
ಒಂದ್ಐದಾರ ದೇವ್ ಹೇಳ್ತಾನಾವವಿ ಹೆಂಗಾರರ
ಹಾ ಬಾಯ ಹತ ರೀ
ಹ್ಮ
ಭೇಟಿದು ಎಲ್ಲಾ ಮಸ್ತ್ ಕೊಡ್ತಾರ
ಹ್ಮ್ ಹಂಗಾದ ಮಾಡಟರುವಂಗ ಅ ಮಾಡ್ರಿ ಕೊಟ್ಟ ಕಸ್ರರಿ ನಮಗೂ
ಹ್ಮ ಹಾ ಕೊಟ್ಕಸ್ತತ್ ನಮನ್ಯಾಗ ಮಾಡತರ ನೈವೇದ್ಯ
ಹ್ಮ್
ಮಾಡಿದ್ರ ಅಂದ್ರ ಕೊಡ್ ಕಸ್ತತ್
ಹ ಹ ಅವರ ಕೆಟ್ಟ ಹಬ್ಬ ಇದು ಗಾ ಖುಷಿಯಿಂದ ಹಬ್ಬ ಮಾಡುದಿಲ್ಲ ಖುಷಿಯಿಂದ ಮಾಡಲವ ಅವ್ರ ಇಬ್ಬಾ ಹಬ್ಬ ಹ
ಹೌದೌದ್ರೀ
ಹೊಳಿಗ್ ಹೋಗಿಂದ ಚೊಂಗ್ಯಾನ ಮಾಡ್ತ ತರ್ಕಾಂತ ತವ್ರಲ್ಲ
ಹೂಂ ಹೌದ್ರಿ ಹೊಳಿಗ್ ಹೋಗಿಂದ ರೀ
ಮಾಡ್ತಾರ್ರೀ
ಒಂಬತ್ತ ದಿನ ಕುಂದರ್ತಾವ ಕಾಂತಾವ್ರೀ ಯವೂ ದೇವ್ರ
ಹ್ಮ್ ಹೌದ್ರಿ
ಮೋನ್ನೀ ಬುಧವಾರ ನ ಗುರುವಾರ ಮಟಾನ ದೇವರ್ ಕುಂತಾವ ಕಾಣ್ತತಿ
ಹ್ಮ್ ಶುಕ್ರಾರಕ್ಕೆ ಏನ ಇಪ್ಪತ್ತಾರನೇ ತಾರೀಕ್ ಈಗೇನ ಇದು ಇರ್ಬೋದ್ರಿ ಅದ ಹಬ್ಬ
ಕಣಂಗರ್